ಕೇಳಸ್ತೈ್ತಾ
ಹಾ ಈಗ್ ಕೇಸತೆ ಅಲೋ ಕೇಳ್ಸತೇತ
ಹಾ ಕೇಳಸ್ತದೆ ಕೇಳಸ್ತೇ ಊಟ ಆಯ್ತಾ ಹಾ ಕೇಳಿಸತೈತೆ
ಹ್ಮ್ ಆಯ್ತು ನಿಂದು
ಏನ್ ಮಾಡಿದ್ರಿ ಏನಿತ್ತು ಸ್ಪೆಷಲ್
ಇವತ್ ಇವತ್ ಸಂಡೆ ಅಲ್ಲ
ಹಾ ಚಿಕನಾ ಚೆನ್ನಾಗ್ ಮಾಡಿದ್ರ
ಹ್ಮ ಏನೋ ಒಂದು ಲೆಕ್ಕಕ್ ಮಾಡ್ತಾರಪ್ಪ
ಇಲ್ಲಿ ಪಲವು್ ಮತ್ತೆ ಒಂದ್ ಮೊಟ್ಟೆ ಆಯ್ತು
ಹಾಸ್ಟೆಲ್
ಹಾ ಹ
ಯಾವ್ದ ಬಿಸಮ್ಮ
ಹಾ ಬಿ ಎಂ ಮಸ್ಲ
ಚೆನ್ನಾಗೈತ ಊಟ ಎಲ್ಲ
ಹ ಹ್ಮ್ ಅಷ್ಟೇನ್ ಚೆನ್ನಾಗಿಲ್ಲ
ಹೌದಾ
ನಿಮ್ದ ಯಾವ್ದು ಬಿಸಿ ಮಸ್ಲಾ ಅಥವಾ
ಯಾವ್ದು ಇಲ್ಲ ನಮ್ದು ಪಿ ಜಿ ನಮ್ದು
ಬೀ ಜನಾ ಹ ಹ
ಹಷ್ಟಲ ಹಬ್ಬಳ ಇತ್ತ ಕಸ್ಲಿ ಎಷ್ಟಐತೆ ಒಂದ್ ವರ್ಷ ಛೆಕ್ಕ ಒನ್ ಲಾಕ್ ಸಿಕ್ಸ್ಟಿನ್ ಆಯ್ತಪ್ಪ ಅದು
ಒಂದ್ ವಾರ ಆತ ಒಂದ್ ವರ್ಷಕ್ಕ
ಹ್ಮ್ ಬರಿ ಹಾಷ್ಟಲ ಎಲ್ಲಿ ಅದ್ಕ ಸುಮ್ಮನೆ ಕಾಲೇಜ್ಗಿನ್ನ ಕಮ್ಮಿ ಆಶ್ಲೇ ಜಾಸ್ತಿ ಐತೆ. ಅದಕ್ಕೆ ಎಲ್ಲಂತ ಹೋಗೇ ಇಲ್ಲ. ಸಮ್ಮ್ ಇಲ್ಲೇ ಪಿಜಿಯಾ ಅಷ್ಟೆ ಸ್ವಲ್ಪ ಚೆನ್ನಾಗಿರುತ್ತ ಅದ್ರ ಅದ್ರಂಗೆ ಸೇಮ್ ಹಾಶ್ಲಂಗೆ. ಫ್ರೀನೆ ಇರದ್ ತ್ತಿಲ್ಲಿ ಯಾವ ಏನ್ ಬೇಕಾದ್ರೆ ಮಾಡ್ಬೋದು ಅಲ್ಲಿ ಹಾಸ್ಟ್ಲ್ ಅಂದ್ರೆ ಹಂಗ್ ಏನ್ ಇರಲ್ಲ. ನಿಮ್ದು ಎಲ್ಲ ಎಕ್ಸಾಮ್ಸ್ ಮುಗ್ದ್ವಾ?
ಹಾ ಇನ್ನು ಒಂದಿದೆ ಒಂಭತ್ನೇ ತಾರೀಕ್ ಬಯಾಲಜಿ ಇದೆ ನಿಮ್ದು?
ನಮ್ದಿನ್ನು ಸ್ಟಾರ್ಟೇ ಆಗಿಲ್ಲ ಇಲ್ಲ ಇಲ್ಲ ನಮ್ದಿನ್ನು ಸ್ಟಾರ್ಟ್ ಆಗಿಲ್ಲ. ನಿಮ್ದ ವೀ ಟಿ ಯೋ ಬರುತ್ತಲ.
ಹಾ ನಿಮ್ದ ಆಟೊನಮಸ್ ತಾನ?
ನಮ್ದು ಇನ್ನಾ ಅಟೊನಮಸ್ ನಮ್ದು.
ಅಟೊನಮಸಾ?
ನಮ್ದು ಇನ್ನ ಈಗ ಪ್ರಾಕ್ಟಿಕಲ್ ಸ್ಟಾರ್ಟ್
ಪ್ರಾಕ್ಟಿಕಲ್ಲಾ ಇಲ್ಲ ನಿಮ್ ಕಾಲೇಜು? ಹ್ಮ್ ಹ್ಮ್ ಏನು ಉಮ ಆರೋಗ್ಯ ಅದೇ.
ಹಾ ಹಾ
ಈ ಒಮ್ಮಲ್ಗೆ ಎಷ್ಟು ರ್ಯಾಂಕಿಂಗ್ ಅಷ್ಟು ಕಮ್ಮಿ ತಗದ್ ಬಿಟ್ಟಿದೀರಿ.
ಏ ಯಾವ್ ಸುಮ್ನೆ ಹಾಕ್ ಬಂದಿ ನಾವು. ಸುಮ್ನೆ ಏನೋ ಹಾಗಕ್ ಬಂದವಷ್ಟೆ. ನಾಮ್ ಮುಂದೇನ್ ನೀಟ್ ಮಾಡ್ಬೇಕಂತ ನಾನ್ ಮಾಡಿದ್ದೆ.
ಹಾ
ಸುಮ್ನೆ ಸಿಇಟಿ ರ್ಯಾಂಕಿಂಗ್ ಚೆನ್ನಾಗ್ ಬಂದೈತೆ ಅಂತ ಈ ಕಡೆ ಬಂದಿವಿ ಇಲ್ಲ್ ನೋಡಿದ್ರೆ ಇಂಜಿನಿಯರಿಂಗು ಸಿ ಎಸ್ ತಗೊಂಡು ಸಿ ಎಸ್ ಏನ್ ಮಾಡಕಾಗಲ್ಲ ಆಯ್ತ.
ಅಂದ್ರೆ ಏನ ನಿಮ್ಗೆ ಬ್ ಹ ಪಿ ಸಿ ಎಂ ಸಿ ಆ ಪಿ ಸಿ ಎಂ ಬಿ.
ಹೌದಾ
ಹಾ
ಅದೇ ಈಗ ಪಿ ಸಿ ಎಂ ಬಯಾಲಜಿಯಿಂದ ಬಂದು ಇದು ಕಂಪ್ಯೂಟರ್ ಸೈನ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಾಡದಪ್ಪ. ನಿಮ್ದ ಏನೋ ಮಾಡದು ಅಂತಂದೆ. ನಿಮ್ದ ಹೆಂಗೆ ಈಸಿನ ಎಲ್ಲ?
ಏ ನಮ್ದು ಏನ್ ಹೇಳಲ್ಲ.
ಹೌದಾ ಎಲ್ಲ ನಾವೇ.
ಹಾ ನಾವೆ ನೋಡ್ಕಬೇಕೆಲ್ಲ.
ಹ್ಮ್ ಹ್ಮ್
ಮತ್ತೆ ನಿಮ್ ಕಾಲೇಜ್ ಹೇಗಿದೆ ನಿಮ್ದು ಕಾಲೇಜ್ ಲೈಫ್.
ಕಾಲೇಜ?
ಇವಾಗ ಕಾಲೇಜ್ ಲೈಫ್ ಹೇಗಿದೆ ಅಲ್ಲಿ ಬೆಂಗ್ಳೂರಲ್ಲಿ ಅಂತ ಕೇಳಿ
ಏ ಚೆನ್ನಾಗೖತೆ ಬಿಡು ಕಾಲೇಜ್ ಲೈಫ್ ಏನು. ಓದ್ಬೇಕಷ್ಟೇ ಅದೊಂದ್ ಬಿಟ್ರೆ ಎಲ್ಲಾ ಚೆನ್ನಾಗೈತೆ.
ಹಾ ಹಾ
ಅಂದ್ರೆ ನಮ್ದು ಆ ಇದ್ರೆ ಐತೆ ಬಿಡು ಓದ್ಬೇಕ ಅಷ್ಟೆ ನಾವು ಹಂಗೇನ್ ಟಫ್ ಫೇನ್ ಇಲ್ಲ ಅಂದ್ರೆ ಈಗ ಹ ಈಗೆಲ್ಲ ಮುಗೀತು ಸೆಮ್ಮು ಈಗ ಪ್ರಾಕ್ಟಿಕಲ್ ಅದಾವೀಗ. ಆ ಎಂಟನೇ ತಾರೀಕಿಂದ ಸ್ಟಾರ್ಟು. ಮತ್ತೆ ಇಪ್ಪತ್ತೊಂದುಕ್ಕ ಎಕ್ಸಾಮ್ಸ್ ಅದ ಸೆಮ್
ಹಾ ಮುಗಿಯದು
ಮುಗಿಯೋದು ಆಗಸ್ಟ್ ಐದಕ್ ಮುಗಿತವ್ ನೋಡು, ನಿಮ್ದ್ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿರತ್ತಲ್ಲಾ
ಹಾ ಸೆಪ್ಟೆಂಬರ್ದಲ್ ಸ್ಟಾರ್ಟ್ ಆತದ್ ಈ ಸ ಫಿಫ್ತ್ ಸೆಮ್
ನಿಂದಾ
ಹಾ ಎರಡ್ ಮಂತ್ ಸೂಟಿ ಕೊಟ್ಟಾರ ಈ ಸರಿ ಯಾಕ
ಅ ಈಗ ಯಾವಾಗ್ ಈಗ್ ರಜ ಇದೇ ತಿಂಗ್ಳಾ
ಹಾ ಅಂದ್ರೆ ಇವಾಗ ಒಂಬತ್ನೇ ತಾರೀಕ್ ಎಕ್ಸಾಮ್ ಮುಗಿದ್ರೆ ಇವ್ರು ಮಿಡ್ಲಲ್ಲಿ ಹದ್ನಾರ್ ಹದ್ನೇಳಕ್ಕೆ ಎರ್ಡ್ ದಿನ ಲ್ಯಾಬ್ ತಗೋತಾರೆ
ಹ್ಮ್
ಅದಾದಂತ ಮುಗಿತು ರಜೆ
ಹ ಹೌದಾನ, ಆರಾಮು ನಿಮ್ದೆ ಎರ್ಡ್ ತಿಂಗ್ಳ
ಯಾಕೋ ಇವಗ್ ಸಾರ್ ಕೊಡ್ರಿ ಅದನ್ನ, ಏನ್ ಏನೇನ್ ಪ್ಲಾನ್ ಅದೇನ ಅವ್ರ್ದಿನ್ನ
ತು ಏನಾ ಫುಲ್ ಸ್ಟ್ರಿಕ್ಟ್ ಅಂತ
ಹಾ ಹಾ
ಅಂದ್ರೆ ಕರೆಕ್ಷನ್ನು ಅದು
ಹಾ ಕರೆಕ್ಷನ್ ಅದೆಲ್ಲಾ ಎಲ್ಲ ರಾಂಗ್ ರಾಂಗ್ ಮಾಡ್ತರ ಸ್ಕ್ಯಾಮ್ ಒಂತರ ಸ್ಕ್ಯಾಮ್ ಇದ್ದಂಗ್
ಮತ್ಯಾರು ಕೇಳಲ್ಲ ಸ್ಟೂಡೆಂಟ್ಸ
ಯಾರ್ ಕೇಳ್ತರೆ ಹಾ ಇಲ್ಲೇ ಅಲ್ಲೋಗ್ ಯಾರ್ ಕೇಳ್ತಾರೆ ಇಲ್ಲೇ ಸುಮ್ಮ್ನೆ
ಅಲ್ಲ ಈಗೇನೊ ರಿಸಲ್ಟ್ ಅವಾಗೆ ಬರುತ್ತಂತ ಎಕ್ಸಾಮ್ದು
ಅಂದ್ರೆ ಅವ್ರ್ ಅವ್ರ್ದವ್ರ್ದೇ ಕಾಲೇಜಲ್ಲಿ ಮನ್ನೆ ಬರ್ದಿದಾರಲ್ಲ
ಹ್ಮ್
ಅವ್ರ್ದು ಕಾಲೇಜ್ದ್ ಒಂದೆ ಐದ್ ನಿಮ್ಷದಾಗೇನ್ ತಗ್ದವ್ರ್ ರಿಸಲ್ಟ
ಹ್ಮ್ ಹ್ಮ್
ಎಂದ್ರೆ ಅವ್ರ್ದು ವೀಟು ಅಲ್ಲೇ ಬೆಳಗಾವಿ ಸೆಂಟ್ರದಲ್ಲೆ ತಗ್ದಾರ
ನಿಮ್ದೆಲ್ಲ
ನಮ್ದಿಲ್ಲ ನಮ್ದೇನ್ ತಗ್ದಿಲ್ಲ ಅವ್ರ್ ಆಹ್, ವಾಯ್ಸ್ ಬೇ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗಕ್ಕತ್ತದೆ
ಕೇಳ್ಸ್ತಾ ಇಲ್ಲ
ಹಾ ಇವಾಗ್ ಕೇಳ್ಸ್ತೈತೆ ಹಾ ಹಲೋ ಹಾ ಇವಾಗ್ ಕೇಳ್ಸ್ತೈತಿ ಹಾ ಹಾ ಕೇಳ್ಸ್ತೈತಿ ಅಂದ್ರೆ ಮಾರ್ತೀನಿ ಎಲ್ಲಿಂದ ಪರ್ಚಯ